ಹಲೋ ಹಲೋ
ಹ್ಞ ಹಲೋ.
ಹ್ಞೂ ಏನು ಮಾಡತಿ ಅಂಟೀ.
ನಾನು ಕುಂತನ್ ನೋಡುವ ನೀ ಏನ್ ಮಾಡಕ್ ಹ ನಾನು ಆ ಮದ ಏನ್ ನೋಡ್. ಪಾಪು ಹೆಂಗೖತೆ ಆರಾಮೈತೆ.
ನಾನು ಹಾ ಆರಾಮದಾನ. ಮತ್ತ. ಎಲ್ಲೋ ಟ್ರಿಪ್ ಪ್ಲ್ಯಾನ್ ಮಾಡಿರಂತ. ಹಲೋ. ಹಲೋ ಹಲೋ
ಹ ಮಂತ್ರಾಲಯಕ್ಕೆ ಹೋ ಹ
ಹಾ ಹಾ ಎಲ್ಲೆಲ್ಲ್ ಹೊಂಟೀರಿ?
ಪೆ
ಹಾ ಅದೇ ಎಲ್ಲ ಹೊಂಟೀರಿ?
ಮಂತ್ರಾಲಯಕ್ ಹೋಗ್ಬೇಕಂತ್ ಮಾಡೇವೆ.
ಹಾ
ನೀವು ಮನ್ನೆ ಹೋಗ್ ಬಂದಿರಲ್ಲಾ.
ಹೌದ್ ಮನ್ನೆ ಹೋಗಿದ್ವಿ ನಾವು.
ಹಾ ನಾವು ಹೋಗ್ಬೇಕಂತ್ ಮಾಡಿದ್ವಿ ಅದ ನೀವ ಯಾವ ಯಾವ ಪ್ಲೇಸಿಗೆ ಹೋಗಿರಿ. ಎಲ್ಲೆಲ್ಲಿ ಹೋಗಿರ್ರಿ ಅಂತ ಹೇಳಿ ಕೇಳಾಕ್ ಹಚ್ಚಿದ್ದೆ.
ಹ್ಮ್ ನಾವ್ ಮಂತ್ರಾಲಯಕ್ಕ ಅಲ್ಲಿ ಮಂತ್ರಾಲಯದಿಂದ ಒಂದ ಅ ಹತ್ ಕಿಲೋಮೀಟರ್ ಒಂದ್ ಐದ್ ಪ್ಲೇಸ್ ಅದಾವು ಒಂದ್ ಐದ್ ಪ್ಲೇಸ್.
ಹ್ಮ್
ಹ ಹತ್ ಹತ್ ಕಿಲೋಮೀಟರ್ ಹಂಗ ಒಂದರ್ದ ತಾಸೀನ್ದಾರಿ ಹಂಗದಾವ ಅವ. ಪಂಚಮುಖಿ ಆಂಜನೇಯ ಮತ್ ತ ರಾಯರ ಮಠ ರಾಯರ ವಾಸವಾಗಿದ್ದಂತ ಮನಿ. ಆಮೇಲೆ ಅ ಮತ್ತ ಒಂದ ಐ
ನದ್ ಹಾ ಹಾ ಹಾ ಹಾ ನದಿ ಬರ್ತೈತಲ್ಲ ಅಲ್ಲೆ.
ಹಾ ಅಲ್ಲಿ ನದಿ ಐತಿ ಬ ಬಿಚ್ಚಾಲಮ್ಮ ಅಂತ ಒಂದ್ ನದಿ ಐತಿ.
ಹಾ
ಅಲ್ಲಿ ರಾಯರ್ ಇನ್ನೂ. ವಾಸವಾಗಿ ಅಂತ ಹೇಳಿ ಅದಾರ್ ಅಂತ ಹೇಳಿ ಅವ್ರ ನಂಬಿಕೆ ಐತ್ ಅವ್ರಿಗೆಲ್ಲೆ. ರಾಯರಿನ್ನು ಅಲ್ಲೆದಾರ ಅಂತ ಹೇಳಿ ಅದೆಲ್ಲ ನೋಡ ಕ್ ನೋಡುವಂತ ಪ್ಲೇಸ್ ಅದಾವ್ ಮಸ್ತ್ ಅದವ ಇದು ಪಂಚಮುಖಿ ಅಂದ್ರ ಐದು ಮುಖ್ ಐದ್ ಮುಖ ಇದ್ದಿತ್ತು ಆಂಜನೇಯಂದು ಇದು ಐತಿ. ತಿ ದೊಡ್ಡ ಪ್ರತಿಮೆ ಐತದು ಅಲ್ಲಿ.
ಹ್ಮ್ ಹ್ಮ್ ಹಾ
ಅಲ್ಲೆಲ್ಲಾ ಹೋಗಿದ್ವಿ ನಾವ್ ಐದು.
ಹ್ಮ್ ಅದ ಅನ್ಕೊಂಡ್ವಾ ನಾವ ನೀವು ಹೋಗಿದ್ರಲ್ಲ ಅದ್ರ ಸಂಬಂಧ ನಾವು ಹೋದ್ರಾತ್ ಹಂಗಾರ ಮ ಇದ ಕೇಳಂದ್ರ ಇವ್ರ ನೀ ಖಾಲಿ ಅದಿಯನ ಅಂತೇಳಿ. ಖಾಲಿ ಇದ್ದ್ಯ ಅಂದ್ರೆ ಅ ನೀನ್ನೂ ಕರ್ಕೊಂಡು ಹೋದಿವವಿ ಅಂದ್ರ ನಮಗೂ ಅನುಕೂಲ ಆಕೈತ್ಯಾ ನೀ ನೋಡಿದ ಪ್ಲೇಸ್ ಅದು ಎಲ್ಲ ಇರ್ತತಿಲ್ಲ.
ಹ್ಮ್
ಅದ ನಮಗೂ ನೋಡಾಕಕ್ಕೇತಿ ಅಂದ್ರ ಈಸಿ ಆಕ್ಕೇತಿ ನೀ ಕರ್ಕೊಂಡ್ ಹೋದಿ ಅಂದ್ರ ನಮಗು ಎಲ್ಲಿ ಏನ ಅವು ಅನ್ನೋದೆಲ್ಲಾ ಗೊತ್ತಕೈತ್ಯಾ. ಅದ್ಕ ಈಸಿನೂ ಆಕೈತೆ ಆಮೇಲೆ. ಎಲ್ಲಾರು ಫ್ರ ಫ್ಯಾಮ್ಲಿ ಎಲ್ಲಾ ಜೊತೆಗಿದ್ವಿ ಅಂದ್ರ. ಒಂಥರಾ ಎಂಜಾಯ್ ಆಕ್ಕೇತಿ.
ಹ್ಮ್ ಬಾಳ ಜನ ಹೋಗಬೇಕಂದ್ರ ಎಂಜಾಯ್ಮೆಂಟ್ ಆಕೈತಿ.
ಹ್ಮಾ ಚಲೋ ಆಕೈತಿ ಅದ್ಕ. ನೀನು ನಿಮ್ಮನೆಯವರು ಪಾಪು ಬರ್ತೀರನ ಅಂತ ಹೇಳಿ ಕೇಳಕ್ ಖಚಿಜ್ಞಫೋನ.
ಹ್ಮ್ ಬರ್ತೀವ್ ತೊಗೊ ಹೋಗೋನಂತ ಮ
ಹ್ಞೂ ಡೇಟ ಫಿಕ್ಸ್ ಮಾಡಿ ಹೇಳ್ತೀವ ನಿಂಗ.
ಹಾಂ
ಹೊಬರೋಣ ಆಮೇಲೆ ಅಡಿಗಿ ಎಲ್ಲಾ ಇಲ್ಲೇ ಕಟ್ಕೊಂಡ್ ಹೋಗೋನು ಏನ್ ಹೊರಗ ಹೋದಲ್ಲ ನಾ ಮಾಡನು.
ಅಡ್ಗಿ ಹೋಗು ಮುಂದ. ಅದ ಜರ್ನಿ ಲಾಂಗ್ ಜರ್ನಿ ಆಕ್ಕತಿ ಅಡಿಗಿ ಕಟ್ಕೊಂಡ್ ಹೋಗ ಡ್ ಹೋಗುಮುಂದ್ ಬೆಳಿಗ್ಗೆ ನಾಷ್ಟ ಇಲ್ಲ ಮಾಡ್ಕೊಂಡ್ ಮನ್ಯಾಗ. ಮಧ್ಯಾಹ್ನ ಊಟಕ್ಕಲ್ಲಿ ಹೋಗುಣ ಆಮೇಲೆ ನಾವ್ ಹೋಗ ಮುಟ್ ಈಗ್ ಬೆಳಿಗ್ಗೆ ಬಿಟ್ರು ನಾವ್ ಹೋಗಿ ಮುಟ್ಟೋದು ನೈಟ್ ಮುಡ್ತೇವಿ ಹಂಗಾಗಿ ನೈಟ್ ಅಲ್ಲಿ ಊಟ ಇರ್ತೈ ತಿ ಅಲ್ಲೇ ಮಾಡೋನಂತ ಮತ್ತ ನೈಟ್ ಅಲ್ಲಿ ಆರತಿ ಮಾಡ್ತಾರ. ರತ್ನ ಒಂದ್ ಐದ ರಥ ಅದಾವಂತ ಮಂತ್ರಾಲಯದಾಗ ಸಾಯಂಕ ಕಲಾ ದರ್ಶನ ಆಕೈತಿ ಯಾಕಂದ್ರ ಅವಾಗ ದರ್ಶನದ ರಶ್ ಇರಂಗಿಲ್ಲ.
ಹ್ಮು ಸಾಯಂಕಾಲ.
ಸಾಯಂಕಾಲ
ಹ್ಮು
ಆರತಿ ಮಾಡ್ತಾರಲ್ಲ ಐದ್ಲೆ ಗುಡಿ ಅ ಐದ್ ರೌಂಡ್ ಪ್ರದಕ್ಷಿಣೆ ಹಾಕ್ತಾರಲ್ಲೇ.
ಹ್ಮು
ಅದೆಲ್ಲಾ ನೋಡಂಗ ಇರ್ತದ ಬಾಳ್ ಚಂದ್ ಮಾಡ್ತಾರ.
ಹ್ಮು
ಅದನ್ನ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಮಾಡೋಣಂತ ರೂಮ್ ಅದು ಮಾಡಿ. ಸ್ಟೇ ಮಾಡಿ ಆಮೆ ಹಾ ರೂಮ್ ಸಿಕ್ತಾವಂತ ಅಲ್ಲೆ ಮಠದ ಹತ್ರನ ಹುಬ್ಬಳ್ಳಿ ಚತ್ರ ಅಂತ ಐತಂತೆ. ಅದು ಅಷ್ಟೇನ ಇದು ಅನ್ಸಂಗಿಲ್ಲ ಹಿಂಗ್ ನೋಡಕ್ ಲೋಕಲ್ ಅನಸ್ತೈತಿ ಈಗ ಹಯ್ ಫೈ ಅವು ಎಲ್ಲ ಸ್ವಲ್ಪ ಎಲ್ಲ ಫೆಸಿಲಿಟಿ ಇದ್ದಿದ್ದು ಬೇಕಂದ್ರೆ ಅಲ್ಲೇ ಮ ಮಠದ ಹತ್ರನ ಮತ್ತ ಬ್ಯಾರೆ ಅದಾವ ಲಾಡ್ಜ್.
ಬೃಂದಾವನ ಅಂತ ಅದು ಅದಾವ ಅಲ್ಲಿ ಬೇಕಂದ್ರೆ ಅಲ್ಲಿ ನೋಡೋಣಂತ. ಆಮೇಲೆ ಇನ್ನೊಂದಲ್ಲಿ ಎಲ್ಲೇಫ ರೂಮ್ಸ್ ಏನ ಫ್ರೀ ಇದುಮ್ ಅದಾವಂತ. ಬಂದವ್ರಿಗೆಲ್ಲಫ ಇರಾಕ್ ರೂಮ್ಸ್ ಫ್ರೀ ಅದಾವಂತ ಅಲ್ಲಿ ಎಲ್ ಅದಾವಂತ ನನಗ ಅಷ್ಟ ಗೊತ್ತಿಲ್ಲ.
ನಾವ್ ಮನ್ನೆಗ್ ಹೋಗ್ ಬಂದಿಂದಾಗ ಗೊತ್ತಾತ್ ಅದಕ್.
ಹೌದಾ ಮತ್ತ ಅದು ಫೋನ್ ನಂಬರ್ ಅದು ಏನು ಸಿಗಂಗಿಲ್ಲ.
ಫೋನ್ ನಂಬರ್ ಏನ ಇಲ್ಲ ಅನಸ್ತತ್ಯ ಆದ್ರ ಗೂಗಲನ್ಯಾಗ್ ನೋಡ್ಬೇಕು ಚೆಕ್ ಮಾಡಿ. ಅದ ಚೆಕ್ ಮಾಡಿ ನಾ ನಿಂಗ್ ಡೀಟೇಲ್ಸ್ ಹೇಳ್ತೇನೆಂತ. ಎಲ್ಲಿ ಏನ ಅನ್ನೋದು ಅಲ್ಲು ಹೋಗೋಣಂತ. ಆಮೇಲೆ ಊಟ ಅಂತ್ರು ಮಸ್ತ್ ಇರ್ತದ್ ಬಿಡ ಆ ನಮ್ಮ ಅನ್ನ, ಸಾರ ಇರ್ತತಿ ಆಮೇಲೆ ಸ್ವೀಟ್ ಒಂತರ ಸ್ವೀಟ್ ಮಾಡಿರ್ತಾರ ರವಾದ.
ಹ್ಮು ಹ್ಮು.
ಆಮೇಲೆ ಮೊಸರನ್ನ ಮಾಡಿರ್ತಾರ ಆಮೇಲ ನೈಟ್ ಟ್ ಬಿಸಿಬೆಳೆ ಬಾತ್, ಮೊಸರನ್ನ ಇರತೈತಿ ಅಂತ ಅಲ್ಲೇ.
ಹ್ಮು
ಅದನ್ನು ನೋಡೋಣಂತ ಈಗ ನೀವ್ ಯಾವಾಗ ಹೋಗ್ಬೇಕಂತ ಅನ್ಕೊಂಡಿರಿ.
ನಾವು ಇಪ್ಪತ್ತೆರಡನೇ ತಾರಕಿಗೆ ಅದು ಹಿಂಗ ಹೋಗ್ಬೇಕಂದ ಮಾಡೇವೆ.
ಹ
ಅದಕ್ ನೀವು ಎಲ್ಲಾ ಕನ್ಫರ್ಮ್ ಈಗ ಬರೋದೆ
ಹ
ಪಕ್ಕನ್ ಮಗಳು ಆಫ್ ರಜಾ ನೋಡ್ಕೋಬೇಕ.
ಹ
ಆಕಿದು ರಜಾ ಸಿಕ್ತಂದ್ರ ಅಷ್ಟ್ರು ಹಿಂಗ್ ಎಷ್ಟ್ ಜನ ಆಕಾರ ಆಮೇಲೆ ಗಾಡಿ ಯಾ ಏನ್ ಮಾಡ್ಬೇಕು. ಆಮೇಲೆ ಜರ್ನಿ ಇದು ಬಿಡುದು ಇಲ್ಲಿಂದ ಬಿಡುದು ಡೇ ಬಿಡುದು ನೈಟ್ ಬಿಡುದು. ಅದನ್ನೆಲ್ಲಾ ವಿಚಾರ ಮಾಡಿ ಬಿಡ್ಬೇಕಲ್ಲ ಅದ್ಕ ಈಗ ಒಬ್ಬೊಬ್ಬರಿಗೆ ಫೋನ್ ಹಚ್ಚೆಚ್ಚೆ ಕೇಳ್ಕೊಂಣತಿನಿ ನೀವ್ ಬರ್ತಿರಿ ನೀವ್ ಬರ್ತಿರಿ ಅಂತ ಅಂತೇಳೆ ಆಮೇಲೆ ಒಂದ ಒಂದ್ ಮನಿಗ್ ಎಷ್ಟ್ ಜನ ಬರ್ತಾರ ಎಷ್ಟ ಇದು ಅಂತೇಳಿ ಕೇಳ್ಕೊಣ್ಣಕುಂತೇನಿ
ಏನ್ ಗಾಡಿ ಮಾ ಮಾಡ್ಬೇಕಂತ ಅಂನ್ಕೊಂಡ್ರೀನ್
ಹಾ ಗಾಡಿ ತಗೊಂಡ ಹೋದ್ರ ಅಂದ್ರ ನಮ್ದ ಪ್ರೈವೇಟ್ ಗಾಡಿ ಇತ್ತ ಅಂದ್ರ ನಮ್ಗ ಎಲ್ಲಿ
ಹಾ ಅಲ್ಲಿ ಐದ್ ಪ್ಲೇಸ್ ಏನದಾವಲ್ಲ ನೋಡ್ಬೋದ ಅವ್ನ್
ಹಾ ಅಡ್ಡಡಾಕ ಎಲ್ಲಾ ಅನುಕೂಲ ಆಕೇತೆ ಅದ ಅದ್ರ ಸಂಬಂಧನ್ ನಮ್ದ ಸ್ವಂತ ಗಾಡಿ ಮಾಡ್ಕೊಂಡ್ ಹೋಗುನು ಅಂತ ಹೇಳಿ ವಿಚಾರ
ಹ್ಮ್ ಅಷ್ಟೇ ಮಾಡಂದ ಅಂದ್ರ ನಮ್ ಕೈಯಗಿನ್ ಗಾಡಿ ಇತ್ತ ಅಂದ್ರ ಅಲ್ಲಿ ಎಲ್ಲ ಪ್ಲೇಸ್ ನಡ್ಕೊಂಡ್ ಬರು
ಹ್ಮ್ ಹ್ಮ್ ನೋಡ್ಕೊನಕ್ ಆಮೇಲೆ ಸ್ವಲ್ಪೇ ಹೆಚ್ಚು ಕಡಿಮೆ ಆದರೂನು ನಾವು ಎಲ್ಲ ಅಡ್ಡಾಡಿ ನಿಂತು ಎಲ್ಲಾ ನೋಡಿ ಬರ್ಬೋದ್ ಈ ಗಾಡಿ ಟ್ರೈನಿಗೆ ಅದು ಎಲ್ಲ ಹೋದಿವಿ ಅಂದ್ರ ಆ ಟೈಮಿಗೆ ಮತ್ತ ಒಳ್ಳಿ ರೀಚ್ ಆಗ್ಬೇಕ್ ನಾವೆಲ್ಲ ಹಂಗಾಗಿ ಈಗು ಈಗ ಟ್ರೈನು ಬಸ್ಸು ಎಲ್ಲಾ ಫೆಸಿಲಿಟಿ ಭಾಳ್ ಮಾಡ್ಯಾರೀ ಈಗ ಆದ್ರೂ ಅದುಟ್ಟ್ ಈ ಸಣ್ಣ ಮಕ್ಕಳನೆಲ್ಲಾ ಕರ್ಕೊಂಡ್ ಹೋಗ್ಕ್ ಆಗುಲ್ಲಲ್ಲ
ಟ್ರೈನ್ ಮಾಡ್ಯಾರ ಈಗ ಡೈರೆಕ್ಟ್ ಹುಬ್ಳಿ ಟು ಮಂತ್ರಾಲಯನು ಮಾಡ್ಯಾರಂತ ಅದು
ಹ್ಮ್
ಆ ಸಣ್ಣ ಬುಧವಾರ ಮಂಗಳವಾರ ಶನಿವಾರ ಆಯ್ತ್ ಅಂತ. ಮೂರು ಟ್ರೈನ್ ಅದವ್ ಅಂತ ಅದನ್ನ ನೋಡ್ಬಕು.
ಹ್ಮ್. ಅದ ಅದು ಟೈಮಿಂಗ್ ಒಂದು ಇದಾಕೇತಿ ಆಮೇಲೆ ಹುಡುಗೂರು ಸುಮ್ನಿರುಂಗಿಲ್ಲಲ್ಲ.
ಹ್ಮ್ ಆದ್ರೆ ಈಗ ಫ್ರೀ ಫ್ರೀ. ಪ್ರೀ ಬಸ್ ಆದಾಗಿಂದ ಬಸ್ನು ಫುಲ್ ಖಾಲಿ ಇಲ್ಲ ಆಮೇಲೆ ಟ್ರೈನ್ಸ್ ಫುಲ್ ಆಗ್ಯಾವ್ ಅದ್ಕಾಗ ಸುಮ್ ಗಾಡಿ ಮಾಡ್ಕೊಂಡ್ ಹೋದ್ರಾತ್ತೇಳ್
ಹ್ಮ್
ಹಂತ್
ಹಾ ನವಂಬರ್
ನೀವು ಹ್ಮ ಹಂಗಾರ ನಮ್ಮ ಅಕ್ಕಾರನ್ ಹೋಗಕೇತೇನೆ ಅಕ್ಕಿ ಮಗಳದ ಕೆಲ್ಸದ ಅಕ್ಕಿ ರಜಾ ನೋಡ್ಕೊಂಡು ಅಕ್ಕಿ ಹೇಳ್ತಾಳ್ ಆಮೇಲೆ ಇನ್ನೊಬ್ಬರ್ ಅದಾರ್ ಕೊಪ್ಪಳದಾಗಿರ್ತಾರ ಅವರ್ ನಮಗೂ ರಿಲೇಷನ್ ಆಬೇಕ್ ಅವ್ರ್ ಅವರು ನಾವು ಬರ್ತಿವಿ ನಮಗು ಸ್ವಲ್ಪ ಹೇಳಿ ನಾವು ಬರ್ತೇವಿ ಒಂದ್ ಒಂದರದಾಗ ಇದ್ ಹಾಕ್ಕೇತ್ತೆತಿ ಒಂದರದಾಗ ಇದಾಕೇತಿ ಅಂತ ಹೇಳಿ ಹೇಳತಾರ್ ಅದಕ್ಕ್ ಹೋಗುನು ಅಂತ ಹೇಳಿ
ಹಾ ಆಯ್ತ್ ತೊ ಹೋಗುನ್ನಂತ್
ಹ್ಮ್ ಮತ್ತ ಅಡ್ಗಿ ಅಂಗಾರ ಇಲ್ಲೇ ಮಾಡ್ಕೊಂಡ್ ಹೋಗುನ್ನ್
ಹ್ಮ್ ಅಡ್ಗಿ ಏನೇನ್ ಮಾಡ್ಕೊಳೋಣ
ಅಡ್ಗಿ ನಾನ್ ಇಲ್ಲೇ ಮಾಡ್ಕೊಂಬರ್ತನೆ ನಿಂಗೂ ಸಣ್ಣ ಪಾಪುಯ್ತೈಲ್ಲ ಮಾಡ್ಕೊನಕ್ಗಲ್ಲಾ. ಅದ್ಕ ನಾವ ನಾನು ನಮ್ಮ ಅಕ್ಕ ಎಲ್ಲಾ ಸೇರ್ಸಿ ಅಡ್ಗಿ ಮಾಡ್ಕೊತೇವಿ. ನೀವು ಜಸ್ಟ್ ಹಂಗ ಬಂದ್ ನಮ್ ಜೊತೆ ಇದಾಗ್ ಜಾಯ್ನ್
ಹಾ ಹಂಗಂದ್ರ ನಾ ಸ್ವಲ್ಪ್ ಬೇಕ್ರಿ ಐಟಮ್ಸ್ ಹಣ್ಣು ಅದು ಎಲ್ಲ ತಗುತ್ತಿನ್ರಿ
ಹಾ ನೀನ್ ಬೇಕರಿ ಐಟಮ್ಸ್ ಹಣ್ಣು ಇವೆಲ್ಲ ತೊಗರ ನಾವು ಅಡಗೆ ಮಾಡ್ತೇವಿ ರೊ ರೊಟ್ಟಿ ಆ ರ ಚಪಾತಿ. ಆಮೇಲೆ ಜುನ್ಕಾವಡಿ ಮಡ್ಕಿಕಾಳು. ಆಮೇಲೆ ಶೇಂಗಾ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಮತ್ ಅದಕ್ ಮೊಸ್ರು ಅಲ್ಲೆಲ್ಯಾರ ತೊಗೋಣ ನಿಂದ್ರಿಸ್ದಲ್ಲಿ ಊಟ ಮಾಡಂತಲ್ಲೆ. ಎಲ್ಲಾರ ಇರ್ತಾವಲ್ಲಾ ಅಲ್ಲಿ ಪ ನಂದಿನಿ ಪಾರ್ಲರ್ನ್ಯಾಗ ಒಂದು ಮಸುರು ತೊಗೊಣ.
ಹಾ
ತಗೊಂಡ ಇದು ಮಾಡೋಣ ಆಮೇಲೆ ಪ್ಲೇನ್ ಣ ಏನ ಆಮೇಲೆ ಇದು ಮಾಡೋಣ ಮೊಸರನ್ನ ಮಾಡ್ಕೋಣ ಇನ್ ಚಿತ್ರಾನ್ನ ಮಾಡ್ಕೋಣ.
ಚಿತ್ರಾನ್ನ ಮಾಡ್ಕೊಂಣೊಣ ಅಂದ್ರೆ ಮೊಸರನ್ನ ಅದು ಅಷ್ಟೇನ ಇದು ಬಿಸಿಲಿನ ಇದಕ್ಕ ತಡಿಯಂಗಿಲ್ಲಾ.
ಹಾ
ಅ ಟೇಸ್ಟ್ನು ಸಪ್ಪ ಅನಿಸ್ತತೆ ಈ ಚಿತ್ರಾನ್ನ ಆತಂದ್ರೆ ಎಲ್ಲಾರೂ ಊಟ ಮಾಡಬೊದು.
ಹ್ಮ್ ಹಾ ಅದ್ ಹ್ಮ್ ಅದ್ಕ ಕೇಳ್ಕೊಂಡೆ ಮೊಸರನ್ನ ಅಂದ್ರ ಮಕ್ಕಳು ಊಟ ಮಾಡಂಗಿಲ್ಲ ಸಪ್ಪೆ ಹಾಕೇತಲ ಮೊಸರನ್ನ ಊಟ ಮಾಡೊಲ್ಲ. ಅದಕ್ಕ ಚಿತ್ರಾನ್ನ ಮಾಡ್ಕೊಂಡ್ರೆ ಬರ್ತೇತಿ ಅಂತ ಹೇಳಿ ಅನ್ಕೊಂಡೆ.
ಹಾ ಚಿತ್ರನ್ನ ಮಾಡಂತೊಗ್ ಅಲ್ಲಿ ಮಠದಾಗ ಹಾ
ಹೇಳು.
ಅಲ್ಲಿ ಮ ಮಟದಾಗ ಒಂದ ಮ್ಯೂಸಿಯಂ ಒಂದ್ ಏನ ಐತಂತ ಅದ್ಕು ನಾವ್ ಮನ್ನೆ ಲಾಸ್ಟ್ ಟೈಮ್ ಹೋದಾಗ ನೋಡಿಲ್ಲದನ್ನ. ಅದನ್ನ ಅದ್ಕೆ ಈ ಸಲ ಹೋದಾಗಲ್ಲಿಗೋಗೋಣ.
ಎಲ್ಲಿ ಅಲ್ಲಿ ಮಂತ್ರಾಲಯದ್ದಾಗ.
ಹಾ ಅಲ್ಲೇ ಮಂತ್ರಾಲಯದಾಗ ಮಠ ಆಯ್ತಲ್ಲಾ ಮಠದ್ ಬಾಜುನ ಮ್ಯೂಸಿಯಂ ಐತ್ ತಂತ ಅಂದ್ರ ರಾಯರು ಅವ್ರ ಸ ಸಣ್ಣವರಿದ್ದಾಗಿಂದ ಅವ್ರು ಯಾವ್ ತರ ಕಷ್ಟ ಇದು ಮಾಡಿದ್ರರು ಅವೆಲ್ಲಾ ಫೋಟೋ ಎಲ್ಲ ಹಚ್ಚಾರಂತಲ್ಲಿ.
ಹಾ
ಮತ್ತ ಏನೋ ಮ್ಯೂಸಿಯಮ್ಮೊ ಏನೋ ಮತ್ ಇಟ್ಟಾರಂತ ರಾಯರು ಈ ಸಂಬಂಧ ಪಟ್ಟಂಗ ಏನೋ ಐತಂತೆ. ಅವೆಲ್ಲ ಹೋಗಿ ನೋಡ್ಕೊಂಡ ಬರೋಣಂತ.
ಹ್ಮ್ ಹ್ಮ್ ಹ್ಮ್ ಹೋಗುಂತೊಗ್ ನಿಂಗ್ ಅದ್ಕ ನಾನ್ ನಿಂಗ ಫೋನ್ ಹಚ್ಚಿದ್ದೆ ಅಂದ್ರೆ ನೀವ್ ಬಂದ್ರೆ ನಮ್ಗೂ ಸ್ವಲ್ಪ ಹೆಲ್ಪ್ ಆಕೇತಿ. ತೆ ನೀವೆಲ್ಲಾ ಹೋಗಿ ಬಂದಿರಲ್ಲಾ ನಿಮ್ ಜೊತಿ ನಮ್ಗೂ ಅಡ್ಡ್ಯಾಡಾಕ್ಕ ಸ್ವಲ್ಪ ಹೆಲ್ಪ್ ಆಕೇತಿ ಎಲ್ಲಾ ಕಡೆ ಕರ್ಕೊಂಡ್ ಅಡ್ಡಾಡ್ಬೋದ್ ನೀವು.
ಹಾ ಅದೇ ಈಗ ಡೈರೆಕ್ಟ್ ಮಂತ್ರಾಲಯ ಕಷ್ಟ ಹೋಗೋದ್ ಪ್ಲಾನೊ ಏನ್ ಮತ್ ಅಲ್ಲೇ ಸುತ್ತಮತ್ಲು ಫಸ್ಟ್ ಸ್ಟಾರ್ಟಿಂಗ್ ಕೊಪ್ಪುಳಕ್ ಹೋಗ್ಬೇಕು.
ಹಾ ಕೊಪ್ಪಳದಾಗಿ ಏನೈತಿ?
ಈಗ ಗಾಡಿ ಮ ಹೆಂಗೂ ಗಾಡಿ ಮಾಡ್ಕೊಂಡಿರ್ತೇವಲ್ಲ ಫಸ್ಟ್ ಕೊಪ್ಳಕ್ ಹೋಗೋಣ ಹೋಗಿ ಅಲ್ಲಿ ಹ್ಮ ಗವಿಸಿದ್ದೇಶ್ವರ ಮಠ ಐತಿ ಆ ಮಠ ನೋಡ್ಕೊಂಡು ಅಲ್ಲಿ ಪ್ರಸ ದ್ ಮಾಡಿ ಆಮೇಲೆ ಲ್ಲೇ ಇದು ಗ ಅಂಜನಾದ್ರಿ ಹೋಗೋಣ ಅಲ್ಲಿ ನಿಯರ್ ಆಗ್ಕಿತ್ದು ಅಂಜನಾದ್ರಿ.
ಹ್ಮ್ ಹ್ಮ್ ಮೆಟ್ಲದಾವಲ್ಲ ಅಲ್ಲಿ ಸ್ಟೆಪ್ಸ್.
ಹಾ ಸ್ಟೆಪದಾವಲ್ಲೀ.
ಎಷ್ಟು ಸ್ಟೆಪ್ಸ್ ಅದಾವ?
ಸ್ಟೆಪ್ ಒಂದ ನಲ್ವತ್ತ ಇರ್ಬೇಕ.
ಹು ಹತ್ತ ಬೇಕಲ್ಲ.
ಹಾ ಹತ್ಬೇಕ ಸ್ವಲ್ಪ ಇದ ಅಕ್ಕೆತಿ ಅಲ್ಲಿ ನೋಡ್ಕೊಂಡು. ಆಮೇಲೆ ಹೊಸಪೇಟೆ ಹಾಕ ಹತ್ತೆತ ನಮ್ಮದ. ಹೊಸಪೇಟೆ ಅಲ್ಲಿ ಹೊಸಪೇಟೆಗೆ ಹೋಗಿ ಅಲ್ಲಿ ಡ್ಯಾಮ್ ನೋಡ್ಕೊಂಡ ಹೋಗುನ್ ಡ್ಯಾಮ್ ನೋಡ್. ಕೊಂಡು ಆಮೇಲೆ ಕೊಪ್ಪಳದಾಗ ಮತ್. ತ್ತ ಇದ ಐತಿ ಆ ಹುಲ್ಗೆಮ್ಮ ಟೆಂಪಲ್ ಐತೆ ಅಲ್ಲೆ.
ಹು ಹು ಹು ಹು ಹೌದ ಆ ದೇವ್ರಿಗೆ ಬಾಳ ನೆಡ್ಕೊಂತಾರ.
ಹಾ ಅದು ಒಂದು ನೋಡ್ಕೊ ಅಲ್ಲಿಂದು ನೋಡಿಕೊಂಡ ಸೀದಾ ರಾಯಚೂರಿಗೆ ಹೋಗೋಣ.
ಹು ಹು
ರಾಯಚೂರಿಗ ಹೋಗಿ ಅಲ್ಲಿ ನೋಡುವಂತವ ಏನಿಲ್ಲಾ ಅನ್ಸ ಅನಸ್ತತಿ.
ಹು
ಅಲ್ಲಿನು ಮಂತ್ರಾಲಯಕ್ಕೆ ಹೋಗಿ ಆಮೇಲೆ ಮಂತ್ರಾಲಯ ಎಲ್ಲಾ ನೋಡ್ಕೊಂಡ.
ಹು
ಬರೋಣಂತ.
ಹು ಹು ಹು ಸರಿ ಅಷ್ಟೆಲ್ಲಾ ಮಾಡ್ಕೋಣ ನಾನು ಲಿಸ್ಟ್ ಮಾಡ್ಕೊತೇನಿ ನಾನು ಊಟದ. ದೆಲ್ಲಾ ವ್ಯವಸ್ಥಾ ಮಾಡ್ಕೋತನಿ. ಆಮೇಲ ನೀನ ಎಲ್ಲಾ ಸ್ನಾಯಕ್ಸ್ ಇದ್ದ ಎಲ್ಲಾ ವ್ಯವಸ್ಥ ಮಾಡ್ಕೋರಾ.